ಹ ಕಳ್ತಯತಾ ಮಲ್ಗಿದ್ದೆ ಊರಿಗೆ ಬಂದಿದ್ದೆ ಮಲ್ಗಿದ್ದ
ಹ್ಮ್ ಅದೇ ಹ್ಮ್ ಆಯ್ತು ಏನಂತಾರೆ ಮತ್ತೆ ಅದೇ ಅಂದ್ರೆ ಈಗ ಪ್ರವೀಣಂದು ಸ್ವಲ್ಪ ಲೆಕ್ಕಾಚಾರ ಸರಿ ಇಲ್ಲ
ಚೆನ್ನಾಗ್ ಹಾಕೋಟ್ ಬಿಿಟ್ಟಾರೆ
ಹ್ಮ
ಅದಕ್ಕೆ ಅವನ ಪ್ಯಾಕಿಂಗು ಅಲ್ಲಿಲ್ಲಿ ರೂಬ್ುತ್ತಾರೆ ೂನ್ ಮದ್ದದಲ್ ವ ಎರಡು ದಿನ ರಜ ತಾಣ ಎರಕ ಹೋಗ್ರೆ ನಾನು ಅವನ್ನ ನಿೆನ್ನೆ ಒ ಶೇಡತ್ ಹಾಕಿದ್ದ ನೋಡ್ದ ನಮ ಬರೀತಾ ಒಂದು ಇಲ್ಲ
ಯಾರು
ಹಂದು ನಂಬರ್ ಆಯ್ತಾ ಒಂದು
ಹಾ್ ನಂಬರ್ ಐತೆ
ನನ್ನ ಸ್ಟೇಟಸ್ ಹಾಕಿದೆ ನೋಡ್ದಾ
ಏನಂತ ಹಾಕಿದ್ದ ನೋಡ್ಲಿಲ್ಲ ನಾನು
ನಂದಿನಿ ನಂದಿನಿ ಪ್ಯಾಕೆಟ್ ಮೇಲೆ ಆ ಸಿಬಂತ
ಹ ಇನ್ನ ಯಾವ್ದೋ ಕಂಪನಿ ಹಾಕಿದವನ ಟಯಟ
ಏನಂತ ಕಂಪ್ನಿ ಗಂಪ್ನಿ ಬಿುಟ್ನಾ ಅಂತ
ಹಾ
ಅದಕೆಯ ತಕ್ಷಣಕ್ಕೆ ಒಂದು ಪ್ಲೆ ಹಾಕಿದೆ
ಹಾ
ಗಂನಿ ಗಂಪನಿ ಬಿುಟ್ಟೆನದು ಅಂತ
ಹಾ
ಅದಕ್ಕೆ ಈ ಅವನೇ ಅಂದ ಎಡ್ಲ ಮ ಮುಂಚೆ ಅಳೇ ಕಂಪನಿಲ್ಲೇ ಹೋಗ್ತಾ ಇದೆ ಅವ ಸ್ಟೇಟಸ್ ಹಾಕಿರೂ ಇರ್ಲಿ ಅಂತ ಸುಮ್ನೆ ನಾನು ಹಾಕೀನಿ ಅಂತ ಅಂದ
ಹ್ಮ
ಆಮೇಲೆ ಫೋನ್ ಮಾಡ್ತ ಮಾಡ್ತೀನಿ ಅಂತ ಮಾಡನ ಅಡ ಆಮೇಲೆ ಾಕಿದಯಾ ಯಾಕೆ ಅಂತ ಕೇಳ್ದ ರಾಜಾ ಹಾಕನಿ ಎರಡು ದಿನ ಹುಷಾರಿಲ್ಲ ಯಾರಿಿಗೆ ಹೇಳಿದ ಅಂತೇಳ ಯ ಅ್ರೆ ಯಾರು ಹೇಳಿದ್ದ ಬರ್ತೀನಿ ಅ ಅಂದಷ್ಟೆ
ಹಾ
ಅದಾದ್ಮೇ ಸುಮ್ನ ಅದೆ ಬೆಳಿಗ್ಗೆ ನೋಡ್ರೆ ಕೋವಿತಾ ಮೇಡಮ್ ನ
ಈಗ್ ಪ್ರವೀಣ ರಿವರ್ಸ ಆದ
ಏನಪ್ಪಾ ಇದ ತ್ತರ ಮಾಡ್ತವ ಹುಡುಗರು ಯಾಕಂದ್ರೆ ಇವಾಗ ಇನ್ನು ಇಷ್ಟು ಇನ್ನೊಂದ್ ಆರು ತಿಂಗಗಳ ಆಯ್ತು ಅಷ್ಟೇ
ಏನು
ನಮ್ದು ಈ ಒಂದ್ ವರ್ಷ ಮಾಡೋರಲ್ಲ ಎಕ್ಸ್ಟೆಂಡ ಮತ್ತ ಇನ್ನು ಒಂದ್ ವರ್ಷ ಮಾಡ್ತಾರ ಅಂತಯ
ಪ್ರಬೇಶನ ರಪಿರಾಡ ಇತ
ಹ್ಮ ಇದು ಒಂದು
ಹಾ
ಒ ಟೋಟಲ್ ಮೂರು ವರ್ಷ ಮಾಡೇ ಮಾಡಿಸತೇ ಮಾಡಿಸ್ತಾರೆ ನಂದ ಅಭಿಪ್ರಾಯ ಏನ್ ಗೊ ಅವರು ಹೇಳ ಯಾರಂದ್ರೆ ಅಲ್ಲಿ ಆ ಮೇಡಮ್ ಇದ್ಲ್ವ ಟೆಸ್ಟಿಂಗ್ಲ್ಲಿಲ್ಲ್ದಾರೆ ಗೊ ಹಾ
ಹ್ಮ್
ಅವರು ಹೇಳಿದ್ರರು ನನ್ಗೆ ನಾ್ ಬಂದಾಗ ನಿಮ್ ತರ ಇದೇ ತರ ಡ್ರೆಸ್ ಕೊಟ್ಟಿದ್ರು ಮೂರ್ ವರ್ಷ ಮಾಡಿ ಆಮೇಲೆ ನಮ್ಗ್ ಕೊಟ್ಟಿದ್ದು ಅಂತ ಮೇಡಮ್ ಹೇಳ್ತಿದ್ರು
ತರ ಕೊಟ್ಟೆ ಕೊಡ್ತಾರೆ ಪಿಕ್ಸು
ಹ್ಮ
ಎಲ್ಲಾರು ಅದೇ ತರ ಮಾಡ್ಕೊಂಡ ಕೆಲ ಒೊಬ್ಬರು ಡೈರೆಕ್ಟ್ ಅಪಾಯ್ಮೆಂಟ್ ತ್ರ ಹ ನಾವು ಮೇಜರ್ ಅವ್ರನ್ನ ಎಲ್ಲಾರ್ನುೂ ಸೇಮ್ ನಮ ತರ ಟಿ ಟಿ ಎಂ ಆಗಿ ಬಂದಿ ಯಾರ ಕ ಬೇಕಾದ ಕ
ಹ ಮೂರು ವರ್ಷ ಮಾಡಳ
ಒಬ್ಬಬ್ರು ಟೆಂಪಲ್ ಮಾಡಿರ್ತಾರೆ ಅದಾದ್ಮೇಲೆ ಇಂತ ಆ ತಾರೆ ಟಿ ಅಮ್ಮ
ಹಾ ಹಾ ಹಾ
ಒಂದು ಒಬ್ಬೊಬ್ರದ್ದು ಡೈರೆಕ್ಟ್ ಎಲ್ಲ ರೇರ್ ಕೇರ್ಸ ಅದು
ಹ್ಮ
ತರದು
ಹ್ಮ್
ಅಲ್ಲ ಎಕ್ಸ್ಪೀರಿಯನ್ಸ್ ಆಗರ್ಬೇಕ ಕೊಟ್ಟು ಚೆನ್ನ
ಹ್ಮ್ ಹ್ಮ್ ಆದ್ರೂ ನಮ್ದು ಈಗ ಮೂರ್ ವರ್ಷ ಮಾಡ್ಲೇಬೇಕು
ಹಓ ಒಳ್ಳ ಸುದ್ದವಾದ ಇಡ್ತಾರೆ ಅವಂತೆ ಹ ಅಲ್ಲಿಗ ಅಂದ್ರ ಡಿ ಎಮ ಹ
ಹ್ಮ್ ಮತ್ತೆ ಮುಂದೆ ಅದು ಹೆಲ್ಪ್ ಆಗುತ್ತೆ ನಮ್ಗೆ ಬೇರೆ ಕಡೆ ಜಂಪ್ ಎಲೋ ಒನ್ ಕಡೆ ಸ್ವಲ್ಪ ವ್ಯಾಲ್ಯೂ ಇರುತ್ತೆ
ಬೇರೆ ಕಡೆ ಜಂಪಾದ್ರೂ ಒಂದು ವ್ಯಾಲ್ಯೂ
ಹ್ಮ
ಅದೇ ಅವನು ನಮ್ಮ್ ಹತ್ರ ಒಬ್ರು ಇವನ ಇದ್ದ ಗೊತ್ತಾ ಕ್ವಾಲಿಟಿ ಸ್ವಲ್ಪ ಬ್ಲಾಕ್ ಆಗಿ ಎಲ್ಲಿ ಕುೂತ್ಕೊಂತಿದ್ದ ಗೊತ್ತಾ ರಿಪ್ರಿಡೆಕ್ಟೇಬಲ್ ಹತ್ರ ಈ ಕಡೆ ಪ್ರಭು ಅಂತ ಒಬ್ರು ಇದ್ರ ಗೊತ್ತ ಅಲ್ಲಿ ಎಂ ಎಲ್ ಎನ್
ಆಂಡ್ರಾಲೈನರ್ ಕ್ವಾಲಿಟಿ ವೈಟ್ ಇದ ಹಾಕೊಂಡಿರೋದು
ಹಾ ಹಾ ಹಾ ಹಾ ಅವರು ಅವ್ರು ಅವ್ರ ಮ್ಯಾನೇಜರು ಕ್ವಾಲಿಟಿ ಮ್ಯಾನೇಜರೂ ಆಗ್ರ ಫ್ಯಾಮ್ಲಿಗೆ ಒಟ್ನಲ್ಲಿ ಆಗ್ರ ಫ್ಯಾಮಿಲಿ ಯಾವ್ದ ಇರುತ್ತ ನೋಡ ಗಾಲಟ್ರನಾ ಬ್ರೋನ್ ಕ್ರಶ ಸರ್ ಅವ್ರಿಗೆ ಅದು ಕ್ವಾಲಿಟಿ ಮ್ಯಾನೇಜರ್ ಅವರು
ಹಾ
ಅವ್ರು ಹೇಳ ಹೇಳಿದ ಏನ್ ಗೊತ್ತಾ ನನ್ಗೆ
ಹಾ
ಇಲ್ಲಿ ಒಂದ್ ಎರಡು ವರ್ಷ ಮೂರ್ ವರ್ಷ ಮಾಡು ಮಗ ಆಮೇಲೆ ಎಲ್ಲ ಬಿಟೆಕ್ ಏನಾದ್ರು ಮಾಡ್ಕೊ ಮಾಡ್ಕೊಂಡು ಕ್ವಾಲಿಟಿ ಅಲ್ಲಿ ಇಲ್ಲಿ ಏನಾದ್ರು ಬರುತ್ತೆ ಆಗ ಡೈರೆಕ್ಟ್ ಜಂಪ್ ಆಗ್ಬಿಡ್ಬೇಕು ಈ ಕಡೆ
ಮ್ಯಾನೇಜರ್ ಆತರ ಒಳ್ಳೊಳ್ಳೆ ಪೊಸ್ಟ್ ಸಿಗ್ತವೆ ಅಂತ
ಇಲ್ಲಾಂದ್ರೆ ನೀವು ಜೀವನ ಪೂರ್ತಿ ಅಲ್ಲೇ ಇದ್ ಬಿಡ್ತೀಯಾ
ಮಾಡಕ
ಹ ಹೇಳ್ದ ಎಲ್ಲ ಓಪನ್ ಯನಿವರ್ಸಿಟಿ ಅಲ್ಲಿ ನಂದ ಐಟಿ
ಎಲೆಕ್ಟ್ರಾನಿಕ್ಸ್ ಯಾವ್ದ ಎಲೆಕ್ಟ್ರಿಕ್ ಸ
ಎಲೆ ಕ್ಟ್ರಾನಿಕ್ಸ್ ಇಮ್ಮು ಸೇಮ್
ನಂದು ಅದೆಯ.
ಹಾ ಅದೇ ಅವನು ಹಂಗ ಹೇಳ್ತಿದ್ದ, ಎಲ್ಲಾ ಓಪನ್ ಯೂನಿವರ್ಸಿಟಿ, ಹ್ ಎಲ್ಲಾ ಓಪನ್ ಯೂನಿವರ್ಸಿಟಿದ ನೀವು, ಒಟ್ನಲ್ಲಿ ಪಾಸ್ ಆಗಿರ್ಬೇಕು, ನೀನು ಎಷ್ಟು ಹುಷಾರ್ ಇದ್ಯಾ ಎಷ್ಟು ದಡ್ಡ ಇದ್ಯಾ ಅದೆಲ್ಲಾ ಕೇಳಲ್ಲ. ನಿನ್ ಒಟ್ನಲ್ಲಿ ನಿಂದು ಪಾಸ್ ಇರ್ಬೇಕು, ಮಾರ್ಸ್ ಕಾರ್ಡಲ್ಲಿ, ನಿಂದ್ ಇಲ್ಲದು ಎಲ್ಲ ಗೊತ್ತಲ್ಲ ಮಾಮೂಲಿ ಕ್ವಾಲಿಟಿಸ್ ಬಗ್ಗೆ
ಹ್ಮ ಅಷ್ಟು ಬೇಸಿಕ್ ತಿಳ್ಕೊಂಡ ಇದ್ರೆ
ಹಾ
ಈಗ ಯಾವ್ ತರ ಬಂದ್ಲಿ ಮಾಡಿರ್ತೀವಲ್ಲ ನಾವು.
ಹ್ಮ
ಹಂಗಾಗಿ ಒಂದು ಒಂದು ಬೇಸಿಕ್ಸ್ ಗೊತ್ತಿರುತ್ತೆ.
ಹ ಅದಾದ್ಮೇಲೆ ನಿಂದ ಆದ್ಮೇಲೆ ನೀನು ತಂತಾನೇ ತಿಳ್ಕೊಂಡು ಮಾಡ್ತೀಯ, ಆಮೇಲೆ ನಿನ್ ಗೊತ್ತಾಗ್ಬಿಡತ್ತೆ. ಅವರು ಹಂಗೆ ಅಂತೆ ಹೋಗಿದ್ದು. ಸರ್ ಹ ಫಸ್ಟ್ ಕಾಂಟ್ರೆಕ್ಟ್ ಅಲ್ಲಿ ಬಂದ ಐ ಟಿ ಮೇಲೆ ಮಾಡಿ ಆಮೇಲೆ ಡಿಪ್ಲೊಮ ಮಾಡಿ, ಡಿಪ್ಲೊಮ ಮತ್ತೆ ಅಲ್ಲೇ ಕೆಲ್ಸ ಇದದೆ ಸ್ನೈಟರ್ಲ್ಲಿ ಕೆಲ್ಸ ಮಾಡ್ತಾ ಮಾಡ್ತಾ ಮತ್ತೆ ಇಂಜಿನಿಯರಿಂಗ್ ಮಾಡಿ, ಎಂಪ್ಲಾಯ್ ಆಗಿ ಎಂಪ್ಲಾಯ್ ಆದ್ಮೇಲೆ ಎಂಪ್ಲಾಯ್ ಆದ್ಮೇಲೆ ಅವ್ರು ಇಂಜಿನಿಯರಿಂಗ್ ಮಾಡಿದಂತೆ. ಆಮೇಲೆ ಕ್ವಾಲಿಟಿಗೆ ಹೋಗಿದರೆ.
ಹಲೊ ವಹಿನಾ ಅಲ್ಲೇ ಮಲ್ಕತೀನಿ, ಬರಲ್ಲ ಅಲ್ಲಿಗೆ ಹ ಡೋರ ಆಯ್ಕ ಡೋರ್ ಆಯ್ಕ, ಅಲ್ಲಿ ಮಲ್ಕತಿ. ಹ್ಮ್ ಹಲೋ
ಹ್ಮ್ ಹ ಹಂಗೆ ಆಗಿದಂತೆ
ಹಾ
ಅವದ ಹಂಗೆ ಆಗಿದ್ದಂತೆ.
ಹಂಗಾರ ಒಳ್ಳೆ ಜಾನ ಸುಳ್ದಿದ ನನ್ಗೆ
ಹ್ಮ
ನಾನಿಂದ ನವೀನ ಮಾತಾಡ್ತಾರೆ, ಸುಮ್ನೆ ಲ್ಯಾಪ್ಟಾಪ್ ಅಲ್ಲಿ ಅದದು ಸಿಸ್ಟಮ್ಲಿ ಅತ್ತೇರ
ಅವ್ರು ಯಾರ ಜೊತೆೇನೂ ಮಾತಾಡಲ್ಲ ಕಣೋ, ನಿನ್ ಗೊತ್ತಿಲ್ಲ ಯಾರ ಜೊತೆನೂ ಮಾತಾಡಲ್ಲ ಆದ್ರೆ ಉಮಾಶಂಕರ್ ಸರ್ ಜೊತೆ ಹೆಂಗ್ ಗೊತ್ತ ಫುಲ್ ಫ್ರೆಂಡ್ಲಿ ಆಗಿರ್ತಾರ ಅವ್ರು. ಇಲ್ಲಾ ಅವ್ರ ಬ್ಯಾಚ್ ಅಂತೆ ಅವ್ರು.
ಯಾರು ಉಮಾಶಂಕತ್ರ ಅವೈನ
ಹ್ಮ ಅಂದ್ರೆ ಅವ್ರ ಸೀನಿಯರ್ ಇರ್ಬೋದು ಬಹುಶ್ಯ ಉಮಾಶಕರ್ ಸಾರ್.
ಹಯ್ಯ ಅವ ಸೇನಾಗಿರ್ತಾರ ಅವಯ
ಹ್ಮ ಒಟ್ಟನಲ್ಲಿ ಅವರು ಎಲ್ಲಾ
ಒಟ್ಟು ಒಂದು ಪೋಸ್ಟ್ ಒಂದ್ ರೇಂಜ್ಾಗ ಪೋಸ್ಟ್ ಆಐತ ನ ಮೂತ್ತಾಯರ ರೂಪ ಅವಾಯಂಗ ಸ.
ಆದ್ರೆ ಒಂದಿನ. ನಾವು ಸಂಡೇ ವರ್ಕ್ ಇತ್ತಲ್ಲ.
ಹ್ಮ್.
ಅಂದ್ರೆ ಸಂಡೆವರೆಗಿತ್ತು. ನಾವವು ಇಬರುೂ ಕೂತ್ಕೊಂಡಿದ್ವಿ ಆಮೇಲೆ ಉಮಾ ಶಂಗರ್ ಸರ್ ನಾವು. ಫೋನ್ ಮಾಡಿದ್ರು. ಹಾ ಹಿಂಗ ಹಂಗಿದಾನೆ. ನಾನು ಕಾರಣ ಇದೀ ಮಾತಾಡದ.
ಹ್ಮ.
ಹ್ಮ್ ಪಿ ಎಂ ಅಸ್ ಒಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು.
ಹ್ಮ್.
ಅದಕ್ಕೆ ಅವಯ್ಯ ಡೈರೆಕ್ಟ್ ಪಿ ಎಮಂ ಎಸ್ ಪ್ರಾಬ್ಲಮ್ ಆಗು ಗ್ರೂಪ್. ಪ್ಪಲ್ ಹಾಕಿದೀನಿ. ರೆಟು. ಅವವಯ. ಡೈರೆಕ್ಟ್ ಫೋನ್ ಮಾಡ್ಬಿಟ್ಟವನ ಉಮಯ ಶಂಕರ್ ಸರ್ಗೆ ಪ್ರಾಬ್ಲಮ್ ಆಗಿದೆ. ಹಂಗೆ ಹಿಂಗೆ ಪಿ ಎಂ ಎಸ್ ಅವರು ಯಾರು ಇಲ್ಲ. ಎಂತ.
ಯಾರು ನಿಮ್ಮ್ ರಘೋ ಸಾರ.
ರಘುಸರ
ಹ್ಮ್.
ಆಮೇಲೆ. ಪಿ ಎಮ್ ಎಸ್ ಅವನು ಯಾವ್ದೋ ಒಂದ್ ಮೇಲ್ ಕಳಸದ ಅಲ್ಲಿಂದನೇ ಅವಯ್ಯ ಇಲ್ಲಿಂದನೇ ಕುೂತ್ಕೊಂಡ್ ಮಾಡ್ದ. ಚೇಂಜ್ ಮಾಡಿದವಿ ರಿವಿಷನ್ ಅ. ಅದೇ ರಿವಿಿಸನ್ ಚೇಂಜ್ ಮಾಡುವಿತ್ತು ಅಷ್ಟ. ಹಾ. ಪಿ ಎಂ ಎಸ್ಲ್ಲ ಪಿ ಸಿ ಬಿ ರಿವಿಜನ್ ಚೇಂಜ್ ಮಾಡ್ಬೇಕಿತ್ತು ಪಿ ಎಂ ಎಸ್ ಅಲ್ಲಿ ಎಂ ಎಸ್ ಅಲ್ಲಿ ನಾವ್ ಹೆಂಗ್ ಮಾಡ್ತವಳ. ರೀಸನ್.
ಅದ ಯಾರ್ ಚೇಂಜ್ ಮಾಡ್ತಾರೆ. ಮ ಹಾ.
ಎಮ ಎಸ್. ಇದು ಪಿ ಎಂ ಎಸ್ ಟೀಮ್ ಇದೆಯಲ್ಲ.
ಹಾ ಅವ್ರ ಚೇಂಜ್ ಮಾಡ್ಸಬೇಕಾ.
ಅಂದ್ರೆ ಇವ್ರ ಕ್ವಾಲಿಟಿ ಕಡೆಯಿಂದ ಒಂದ್ ಮೇಲ್ ಬೇಕು ಅವನಿಗೆ.
ಏ ನಾನೇ ಅನ್ಕೊಂಡ್ ಹಿಡಿ ಕಡಿಮೆ ಐತೆ ಎಂತ ಆತರನಾ. ಈಗ ನಮ್ದ ಹೆಮ್ಮೆ ಸಲ
ಹ್ಮ್
ಈಗ ಯದರ ಪಿ ಸಿ ಬಿ ರಿವಿಜನ್ ಫೋರ್ ಕೂ ನೋಡ್ತಿವಿ ಈಗ ಇದಾಗಿದೆ ಜೀರೋ ಫೈದು ಹ ಸರಿ ಜೀರೋ ಫೋರ್ ರಿವಿಸನ್ ಯೂಸ್ ಆಯತಾ ಇರುತ್ತೆ ತ್ತೆ ಜಿಫ್ ಅವ್ ನಾನೇನ್ ಕಂಟಿ ಮಾಡಡ್ತವಿ
ಹ್ಮ್
ಅದು ಕ್ವಾಲಿಟಿಯರು ಆನೇನ್ ನೋಡ್ಬಿಟ್ಟು ನಮ್ಮ ಜೀರೋ ಸ್ಟಾಕ್ ಆಯ್ತ ಅಂದ್ಬಿಟ್ಟು ಆಮೇಲೆ ಜೀರೋ ಫೈವಗೆಪೂವ್ ಕೊಡತ
ಹ್ಮ ಅದೇ ಒಟ್ನಲ್ಲಿ ಅವರು ಒಂದು ಮೇಲ್ ಕಳಸ್ಬೇಕು ಎಮ್ ಎ ಎಸ್ ಟೀಮ್ಗೆ
ಹ್ಮ್
ಎಲ್ಡಷನ್ ಮೇಲೆ ಅದಾದ್ಮೇಲೆ ಅವ್ರು ಮಾಡ್ತಾರೆ ಅ
ಹ್ಮ್
ಅದೇ ತರ ಅವಾಗ ಅವಾಗ ಮಾತಾಡ್ಸಿ ಹ್ಮ
ಸರಿ ಸರಿ ಆಯ್ತು ಎಷ್ಟೀತಿಗಿ ಬರೋದು
ನಾನ
ಹ್ಮ
ಅಂದ ಈಗ ಏನ ನಿದ್ದೆ ಯಾವಾಗ ಬರುತ್ತೆ ಅಷ್ಟೊ ತನಕ ಸುಮ್ನೆ
ಹ್ಮ್ ಸರಿ ಆಯ್ತು
ಹ್ಮ್ ಸರಿ ನಾನು ಒನ್ ಸ್ವಲ್ಪ ನೋಡ್ಕೊಂಡ್ ಮಾಡ್ಕೊಂಡ್ಬಿಡತೆ ಅದೇ ಇದು ಪಬ್ಜಿ